ಹು ಚೆನ್ನಾಗಿ ಇದ್ದೀರಾ
ಹ ನಾವು ಚೆನ್ನಾಗಿದ್ದೇ ನೀವು
ಹು ನಾವು ಆರಾಮಿದ್ದೀವಿ ಆರಾಮ ಇದಿವಿ. ಕ್ಲಾಸ್ ಕೇಳ್ತಾ ಇದ್ದೆ ನೀವು
ಯಾ ಕ್ಲಾಸ್
ಎಥಿಕ್ಸ್ ಕ್ಲಾಸ್ ಲಾಸ್ಟ್ ಒಂದಿದೆ ಎಥಿಕ್ಸ್.
ಹೌದಾ ಕ್ಲಾಸಿಗೆ ಹೋಗಿಲ್ವಾ
ಲಾಶ ಇಲ್ಲ ಹೋಗಿ ಲ್ಲಾ
ಯಾಕೆ
ನಾಳೆಯಿಂದ ಸ್ಟಾರ್ಟ್. ಐಯಜ್ಎ ಸೆವೆನ್ ಥರ್ತಿ. ಹೆ ಇರೋದ್ ಹು ನಮಗೆ ಸೆವೆನ್ ತರ್ಟಿಗೆ ಇರು ತ್ತೆ ಕ್ಲಾಸಸು ನಾನು ಸೆವೆನ್ ತ ಟ್ಟಿಗೆ ಹೋಗ್ತೀನಲ್ವಾ ನಮ್ಗ ಬೆಳಿಗ್ಗೆ ಟಿಫನ್ ಮಿಸ್ ಆಗ್ಬಿಡುತ್ತೆ. ಮತ್ತೆ ಡೇಲಿ ಹೊರಗಡೆ ತಿನ್ಬೇಕ ತ್ತಲ ಹಂಗಾಗಿ ಹೋಗ್ತಾ ಇಲ್ಲಾ.
ಏನ್ ಮಾಡಿದ್ರಿ ಇವತ್ತು ತಿಂಡಿ.
ಏನ್ ನಮಗಾ ಪಲಾವು ಮತ್ತು ಮೊಸರು ಬಜ್ಜಿ ಮಾಡಿದ್ರು.
ಹೌದ ನ
ಹು ರಿ ಮಧ್ಯಾಹ್ನ ತಿಂದ ಫೀಸು
ಹಾ ಪಿಸ್ತಿಂದೆ ಬೆಳಗ್ಗೆ ಶಾವಗುಪ್ಪಿಟ್ ಮಾಡಿದ್ರಾ. ಬೇಕಾ ಆರ್ಡ್ರ ಮಾಡಂದಾವ ಸುಗ್ಗಿಯಲ್ಲಿ
ಬೇಡಾ ಹೇಳ ಶಾವಿಗೆ ಉಪಿಟ್ ಮಾಡಿದ್ರಾ
ಅದ್ರಲ್ಲಿ ಚಟ್ನಿನೇ ಇದ್ದಿಲ್ಲ ಅಮ್ ಇದು ಚಟ್
ಶಾವಗಪ್ಪಿಟ್ಟಲ್ಲಿ ಚಟ್ನಿ ಕೊಡಲ್ಲ
ಕೊಡಲ್ಲ ಬಟ್ ಇಲ್ಲಿ ಕೊಡ್ತಾರ.
ಹೌದಾ ಇವಾಗ ಕೊಡ್ತಟ್ಟಿಲ್ವಾ ಕರೆಂಟ್ ಇಲ್ಲಾರದ ಕಾರಣಕ್ಕೆ
ಕರೆಂಟ್ ಇಲ್ಲ ಅಂದ್ರೆ ಇದು ಮಾಡಿದ್ದಿಲ್ಲ ಆನು ಮಾಡಿದ್ರು ಆಮ್ಯಾಗ ಅವರು ಹಿಂದೆರು ಇದ್ರಲ್ಲ ಅವ್ರು ಲೇಟಾಗಿ ಮಾಡಿದ್ರು. ನಾನು ಅದನೆ ತಿಂದ ಬಂದೆ. ಸಾಸ್ ಇತ್ತ ಆ ಸಾಸ್ ಹಾಕಂದ ತಿಂದೆ.
ಫಿಶು
ಫೀಸು ಮಧ್ಯಾಹ್ನ ನಾಕ.. ಪೀಸ್ ತಿಂತೀನಿ ಎರಡು ಇವು ಸಾಂಬಾರ್ ನವು ಎರಡು ಪ್ರೈ ಮಾಡಿರೋ
ಹೌದಾ
ಹೌದು.
ನನಗು ಫಿಶ್ ಇಷ್ಟ ಚಿಕ್ಕನ್ ಮಟನ್ ಕ್ಕಿನ ಫೀಸ್ ಇಷ್ಟಾ.
ಹ್ಮ್ ಹ್ಮ್ ಹ್ಮ ಮತ್ತೆ ಇದು ತಲೆ ಪುರಿ ತಲೆ
ಅದು ಇನ್ನ ಇಷ್ಟ ಅದು ಇಷ್ಟ ಬ್ರೇನ್ ಇಷ್ಟ
ಇಷ್ಟ ಕೊರುತಿನಾ
ಫಿಶ್ ಎರಡೂ ಇಷ್ಟ
ಹ್ಮ್ ಹ್ಮ್
ಕುರಿ ತಲೆ ಒಳಗಿಡರು ತಲೆ ಬ್ರೇನ್ ಅದೇ
ಹ್ಮ್ ಹ್ಮ್ ಕಿಡ್ನಿಕ್
ಹ್ಮ್ ಹ್ಮ್ ಆದೂ ಇಲ್ಲ ಇಷ್ಟ ಇಲ್ಲ ನೀವು ತಿಂದಿದ್ದೀರಾ
ಸುಟ್ಕೊಂಡ ಸುಟ್ಕೊಂಡು ತಿಂತಿರಲ್ಲೇ ಮತ್ತತ್ ನೀವೆಲ್ಲಾ ನಿಮ್ಮಣ್ಣ ಸಾಮಾನು ಅವೆಲ್ಲ ತಿಂತಾನ ಅಂತ ಅಂದ ನಿಮ್ಮ ಅಣ್ಣ ತಿಂತಾನ ಅಂದ್ರಲ್ಲ
ಅಪ್ಪ ನಿನ್ ಅಜ್ಜಿ ಏನ್ ಮ ಸರಿ ಏನು ಓದಿದ್ದೀರಾ
ನಾನ ಬಿ ಈಚ್
ನವೇ ಮತ್ತೆ ಯಾರ
ಬಿ ಇ
ಎಮ್ ಎಮ್ ಎ ಮಾಡಬೇಕಿತ್ತು ಎಮ್ ಎ
ಎಮ್ ಎ ಮಾಡ್ಬೇಕ ಅನ್ಕೊಂಡೆ ಬ್ಯಾಡ ಅಂತ ಮತ್ತೆ ಬಿ ಇ ಮಾಡಿದೆ
ಎಮ ಎ ಅಲ್ಲ ನಾನು ಕೇಳಿರೋದು ಎಮ್ ಇ ಎಮ್ ಟೇಕ್
ಎ... ಎಮ್ ಟೆಕ್ಕ
ಈ ಟೇಕ್ ಆಗಿದ್ದೆ ತಾನೇ ಬಿ ಇ ಅಂತ ಯಾಕಂದ್ರಿ ಬಿ ಟೇಕ್ ಅನ್ಬೇಕಿತ್ತು
ಬಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್
ಇದು ಮತ್ತೆ ಎಮ್ ಇ ಅಂದ್ರೆ ಮಾಸ್ಟರ್ ಆಫ್ ಇಂಜಿನಿಯರಿಂಗ್
ಮಾಸ್ಟರ್ ಆಪ್
ಇಂಜಿನಿಯರಿಂಗು
ಹ್ಮ್ ಹ್ಮ ಹ್ಮ ಹ ಆ ತರ ಅನ್ನಲ್ಲ ಎಮ್ ಟೇಕ್ ಅಂತರ ಅದ್ಕ್
ಬಿಟೆ ಬಿ ಟೇಕ್ ಒಂದು ತರದಕ್ಕೆ ಓನ್ಲಿ ಎಮ್ ಟೆಕ್ ಅಂತ ಅಷ್ಟೇ ಅನಲ್ಲ ಬಿ ಟೇಕ್ ಟೆಕ್ ಕೂಡ ಅಂತಾರೆ ನೀವ ಅನ್ನಲ್ಲ ಅನಿಸುತ್ತೆ ಮೇ ಬಿ
ಏನ್ ಏನ್ ತಿಂದ್ರಿ ಮಧ್ಯಾಹ್ನ ಮಧ್ಯಾಹ್ನ
ಮಧ್ಯಾಹ್ನ ಚೆನ್ನಾಗೇ ಇದ್ದಿಲ್ಲ ಅನ್ನ ನುಗ್ಗೆಕಾಯಿ ಸಾರು
ನುಗ್ಗೆಕಾಯಿ ಸಾರ ನಾನು ತಿನ್ಬೆಕು ಅನ್ಸತ್ತೆ ಬಟ್ ಇಲ್ಲನ ಇಲ್ಲ ನುಗೇಕಾಯ್ ಸಾರ್ ನಾನ್ ತುಂಬಾ ಅನಿಸ್ತೇ ಇಲ್ಲನ ಇಲ್ಲ ಇ
ಹ್ಮ ಕೊಡಲ್ಲಲ್ಲ ಅಲ್ಲಿನೂ ಕೊಡಲ್ಲ ಅನ್ಸುತ್ತೆ
ಇಲ್ಲಿ ರಜೆ ಕೊಡಲ್ಲ ಇಲ್ಲಿ ಮೊದ್ಲು ನಾನ ಇದ್ದಿನಲ್ಲ
ಹೌದು ಹ್ಮ ಹಾ ಹ
ಹ್ಮ್
ಹೌದಾ
ಇವತ್ತು ನಮ್ ತಂಗಿದ ಎಕ್ಸಾಮ್
ಹ
ಹಾ ಹಲೋ ಹಲೋ ಬ್ರೇಕ್ ಆಗ್ತಾ ಇತ್ತು ಹಲೋ
ಕ
ಹಲೋ
ಯಾವ್ ಎಕ್ಸಾಮ್ಸ್ ಅಂತಿರೋದು
ಹ್ಮ್ ಇದು ಎಮ ಹ್ಮ್ ಬಿಕಮ
ಯಾವ ಎಕ್ಸಾಮ್ಸು ಬಿಕಮ್ಮಾ ಹೌದಾ ಸಮ್ಮ
ಓರ್ಸ್ ಎಮೋ
ಫೋರ್ಸಪ್
ಸ್ಯಾಮು ನೀರ್ ಕುಡಕತ್ತರಿ ನೀರ್ ಕುಡಕತ್ತೆ
ಹಾ
ಫೋರ್ಸ್ ಎಮ್ ನಮ್ಮ್ ತಂಗಿ ಎಕ್ಸಾಮಾ ಅದೇ ಹೇಳದೆ ನಮ್ ತಂಗಿರು ಇವತ್ತೊಂದ ದಿನ ಯ್ತ ಇವತ್ತೊಂದ ದಿನ ಎಕ್ಸಾಮ್ ಐ್ತಂತ ಹೇಳಿದ್ರು
ಹ್ಮಞ ಇವತ್ತು ಲಾಸ್
ಹ್ಮ್ ಮೊನ್ನೆ ನಮ್ ತಮ್ಮಗೆ ಒಂದ್ ಇದಾಕಿದ್ದೆ ಹಲೋ
ಏನು
ಲಿಂಕ್ ಕಳಿಸಿದ್ದೆ ಎಕ್ಸಾಮ್ದ ಎಕ್ಸಾಮ್ ಲಿಂಕ್
ಏನ ಹಾಕಿದ್ದು ಯಾಾವ್ದ್ರ್ದು
ಲಂಕ್ ಅಂದ್ರೆ ಐ ಎಸ್ ಕೆ ಎಸ್ ಕೋಚಿಂಗ್ ಐ ಎಸ್ ಕೆಸ್ ಕೋಚಿಂಗ್ ಸ್ವಲ್ಪ ಹೇಳೇತನ್ ತಡಿತಯಾ ಇ ಒಓದರ್ತಿಯಾ
ಕಲಸ್ತಿಗೆ
ಯ ಎಸ್ ಕ ಸ್
ಕೇಳಿಸಸ್ತಿದೆ ಹೇಳಏು
ಬರ್ತ ಬಂದಿದ್ದಾನೆ ಎಕ್ಸಾಮು
ಹ ಹ ಎಲ್ಲಿ ಎಲ್ಲಿಯ
ಧಾರವಾಡ ಧಾರವಾಡ ಕೆೇಳ ಹೊದಾಯ
ನಾ ಆತ ಕೇಳಿಸತನೆ ನಮಗೂ ಕೇಸ ಆಗ್ತದ ಹೇಳಿ
ಹೇಳಿ ಮತ್ತೆ ಯಾಕ ಮೂರ್ ಮೂರ್ ಸಲ ಕೇಳತ್ತತಿ
ನಾನ್ ಕೇಳಿಲ್ಲ ನೀವ ಹೇಳ
ಹಲೋ ಮದೀರ ಹಾ ಕೇಳಕತ್ತ ಕೇಳಕತ್ತ ಅಂತ ಅನ ಮತ್ತೆ ಅದಕ್ಕೆ ಕೇಳಕತ್ತತಿ ನಾನ್
ಹ್ಮ ಸರಿ ಸರಿ ಚೆನ್ನಾಗಯ್ತಂತ ಚೆನ್ನಾಗಿ ಬರ್ ರ
ಹಾಗ ಆಯಿತು ಅ ಅಂದ ಹಾಂ ಬಟ್ ಅಲೇನ್
ನಿಮ್ದೇ ಬ್ರೇಕ್ ಆಗ್ತಿರೋದು ನಮೇದೇನಲ್ಲ
ನಿಮ್ಮದೇ ಬ್ರೇಕ ಆಗ್ತಿದೆ
ನನ್ ಕೇಳ- ಹಲೋ
ಹಾ
ಹಾ
ನೀವು ಫಸ್ಟ್ಗೆ ಎಲ್ಲಿದ್ರಿ ಅಲ್ಲೇ ನಿಂತು ಮಾತಾಡಿ ಇವಾಗ ಕೇಳಿಸ್ತಿಲ್ಲ ಆವಾಗ ಚೆನ್ನಾಗಿ ಕೇಳಿಸ್ತಾ ಇತ್ತು
ಹಲೋ ಹಲೋ
ಕೇಳ ಸಾಕತದ
ನಿನಗ್ ನೀನ್ ಕೇಳವಲ್ದದ
ಕೇಳಿಸ್ತಿದೆ ಹೇಳು
ಹಲೋ ಒದ್ರದ ಯಾಕ ನಾ ಮಾರಕ ಹತೇನೆ ಮಾತಾಡಕತ್ತ ಮೂರ್ ಮೂರ್ ಸಲಕ್ಕೆ ಅನುಭ ಮತ್ತ್ ನಾ ಮಾತಾಡಕತ್ತನ್ಲ
ನಾನು ಮಾತಾಡ್ತಾ ಇದ್ದೀನಿ
ಹೌದೌದ ಗೊತ್ತಾಗತೈತ್ತೀ ಟೆಸ್ಟ್ ಮಾಡಾಡಕತ್ತ ಅಂತ ನಾನಾ ಒದರಾಕಂತ ಬೌವ ಬೌವ ಅಂ
ನಾನು ಒದರ್ತಾ ಇದ್ದೀನಿ ಎಷ್ಟು ಒದರ್ತಾ ಇದ್ದೀನಿ ಮಾತಾಡ್ತಾ ಇದ್ದೀನಲ್ಲ ಅದೇ ಎಕ್ಸಾಮ್ ಚೆನ್ನಾಗ ಆಯ್ತ ಅಂತ ಕೇಳಿದ್ದು
ಎಲ್ಲಾ ನೀನು ಇದು ಮಾಡಕತ್ತೆ ಅಷ್ಟೆ ಇನ್ನಾಗಿ ಏನ್ ಮಾತಾಡಲ್ಲ ಆಗಿ
ಎಕ್ಸಾಮ್ ಚೆನ್ನಾಗ್ ಆಯ್ತಾ ಅಂತ ಕೇಳ್ದೆ
ಹ್ಮ ಚೆನ್ನಾಗ ಆಯ್ತು ಅಂತ ಹೇಳ್ದೆ
ಎಲ್ಲಿತ್ತಂತೆ
ಧಾರವಾಡ
ಯಾವತ್ತಿತ್ತು
ಹ್ಮ ಮೊನ್ನೆ
ಇವತ್ತೇಳಿದಿರಾ
ಹ್ಮ್ ತಿನಕತ್ತಿಎನ
ಇವತ್ತೇಳಿದೀರಾ ಮತ್ತೆ ಇವತ್ ಹೇಳಿದೀರಾ
ತಿಂತಾ ಇದಿಯಾ
ಮತ್ತೆ ಟೀ ಆಯ್ತಾ
ಹ್ಮ್ ಆಯ್ತ್ ನಿಮ್ದು
ಹ ಇಲ್ಲ ನಾನ್ ಪಿಜಿ
ನಿಮ್ದ ಆಯ್ತಾ
ಲ್ಲಿ ಕೊಡೋಣ ಹಾ
ಏನ ತಿನ್ನಕತ್ತತಿ ಏನ್ ತಿನ್ನಕತ್ತತಿ
ಏನಿಲ್ಲ
ಹ್ಮ ಗೊತ್ತಾಗತ ತಿನ್ನೋದು.
ಹ್ಮ್ ಹ್ಮ್.
ಅದಕ್ಕೆ ಮಾತ್ ಬರವಲ್ಲ ಆಗ್ಯಾವಲ.
ನ ಆತರ ಏನಿಲ್ಲ ನಿಮ್ದೆ ಅವಾಗ ಎಲ್ಲಿಗೆ ಹೋಗಿದ್ರು ಏನೋ ಬ್ರೇಕ್ ಬ್ರೇಕ್ ಆಗ್ತಾ ಇತ್ತು
ನಾನ್ ಕಾಲ್ ಮಾಡಿದನಂದ ನಾನೇ ಓದ್ರಕನ್ ಸಾಯ್ಬೇಕು ನೀನ್ನ್ ಮಾತಾಡ್ಬಾರು
ಅಮ್ಮ ಆಥರ ಏನು ಇಲ್ವೇ ಇಲ್ಲ ಕತ್ತೆ ಬಾಯ್.